ಹಲೋ
ಎಷ್ಟವರ್ ತಿತ್ಕೊಂಡಕ
ಅದು ಪಿಕ್ ಮಾಡಿದ್ದೀನಿ ಅದು ಬರ್ತಾ ಇಲ್ಲ
ಹೌದಾ
ಊಟ ಆಯ್ತಾ
ಆಯ್ತು ನಿಂದ್
ಹ್ಮ್ ನಂದ ಆಯ್ತು ಏನ್ ಮಾಡ್ತಿದ್ದೀರಾ ಆಗಿದೆ
ಹ ಏನಿಲ್ಲ ಇವಾಗ ಸ್ಟಪ್ ಇಳದು ಒಂದೊಂದ್ ಒಂದೊಂದು ಸ್ಟಪ್ ಇಳದು ಹೋಗ್ತಾ ಇದ್ದೆ
ಎಲ್ಲಿಗೆ ಹೋಗ್ತಿದ್ದೀರಾ
ಟೂರು ಹ್ಮ್ ರೂಮ್ಗೆ ಹೋಗ್ತಿದ್ದೆ
ಹಾ ಹಾ ಹಾ
ಊಟ ತಿಂದಿ
ಹ್ಮ್ ಊಟ ಆಯ್ತು ನಿಮ್ದ ಆಯ್ತಾ
ಏನ್ ತಿಂದಿ
ನಮ್ಗೆ ಇದು ಏನು ಹಬ್ಬ ಟೊಮೆಟೊ ಚಟ್ನಿ ಚಪಾತಿ ಆ ಡ್ರಮ್ ನುಗ್ಗೆಕಾಯಿ ಮತ್ತೆ ಚಪಾತಿ ಮಾಡಿದ್ರು ನನಗೆ ಅದು ಮಾಡಿದ್ರು ನಾನು ತಿಂದಿರೋದು ಬರೀ ಸ್ವಲ್ಪ ರೈಸು ಎರಡು ಚಪಾತಿ ಎರಡು ಎಗ್ ತಂದೆ ಬಟ್ ಆ ರೈಸ್ ತಿನ್ಲೇ ಇಲ್ಲ ಎರಡು ಚಪಾತಿನ ತಿ ಎರಡು ಎಗ್ ಚಪಾತಿ ತಿನ್ಲು ಸಾಕು ಮಾಡಿಬಿಟ್ಟೆ ರೈಸ್ ತಿಂದಿಲ್ಲ
ಯಾಕ್ಕ
ಹಸುವಿಲ್ಲ ಅದಕ್ಕೆ
ನ ನಮಗ ಹೊಸಯ್ ನನ ಕರ ಕಳಸ ಬರ್ವ
ನನಗಾರ ಕಳ್ಸ್ಬೇಕಿಲ್ಲ
ನೆದು ಸೀರೆ ಸ್ಯಾಫ ಹು ಚೂಂಡ ಸೀಲ ಮಾತಾಡ
ಆ ಸೀಧನೆ ಮಾತಾಡಕತೇನೆ
ಇನ್ನಲ್ಲಾ ಮಾತಾಡಂಗಂದ್ರೆ ಕಾಲ್ ಮಾಡಬೇಡಿ ಸರಿನಾ ಹಜರಾ
ಹ್ಮ ಎಲ್ಲಿ ಒಂದು ರೂಮ ಅವ್ರ ವರ್ಕ್ ಮಾಡ್ತಾ ಇದ್ರ ಕಾಂಕ್ರೀಟ್ ಆಕ್ತಾ ಇದ್ರ ನಲ್ಲ ಕಿ ಕಡೆ ಬಂದ್ಬಿಟ್ಟಿದ್ದ ನಾನು ಹಾಯ ನನಗ
ಆ
ಆಾಯ್ತು ನನಗೆ ಅಲ್ಲಿ
ಹೌದಾ ಹ್ಮ್ ಹ್ಮ್ ಹಾ
ಹ್ಮ್ ಹಾ ಹೋಗ್ತಾ ಇದ್ದಾವ ಒಂದೊಂದ ಎ ಒಂದು
ಹ್ಮ ಹಾ ಹಾ ಮತ್ತೆ
ಮತ್ತೆ ಈ ಹೊಸುವಗತಿ ಏನಾರ ತಿನ್ಬೇಕು
ಎಲ್ಲಿಗೆ ಹೋಗ್ತೀರಾ ತಿನ್ನಕೆ
ಎಲ್ಲಿಗ್ ಹೋಗೋದಿಲ್ಲ ನೋಡ್ಬೇಕಾದ ಏನ್ ಮಾಡ್ಬೇಕು ಏನು
ಹೌದಾ ಹ್ಮ ಎಲ್ಲಿ ಆನ್ಲೈನ್ಲ್ಲಿ ಆರ್ಡರ್ ಮಾಡ್ತೀರಾ
ನೋಡ್ಬೇಕ ಅನ್ಕೊಂಡೀನಿ
ಮ ಊಟ ಹೋಗಿಲ್ವಾ ಅದು ಬೆಂದಿದ್ದಿಲ್ವಾ
ಇಲ್ಲ ಬೆಂದಿಲ್ಲ
ಹ್ಮ್ ಹ್ಮ್ ಹ್ಮ
ನನ್ನ ರೂಮ ನಂಬರ್ ಫಿಫ್ಟಿ ಏಟು
ಹಾ ಹಾ
ಅೌ ಅ ಫಿಫ್ಟಿ ನೈನ್
ಹೌದಾ ಮತ್ತ ಊರಿಗೆ ಯಾವಾಗ ಹೋಗೋದು
ಊರಿಗೆ ನೋಡ್ಬೇಕು ಇನ್ನ
ಹೌದಾ ಮತ್ತೆ ವರ್ಕಿಂಗ್ ನಡೀ ಇದೆ
ಪರ್ವಾಗಿಲ್ಲ ಸ್ಟಾರ್ಟಿಂಗ್ ಏನ್ ಅನಿಸ್ತು ಇವಾಗನ್ ಪರ ನ್ನಸಕ್ತಾಯ್ತು
ಬಯ
ಹಾ
ಅಂದ್ರೆ ಚೆನ್ನಾಗಿದೀಯ
ಹ್ಮ್ ಪರವಾಗಿಲ್ಲ ಏನಾರು ಕಲ್ತು ಒಂದ್ೆರಡು ವರ್ಷ ಇದು ಮಾಡಿ ನೋಡ್ಬೇಕಾದ್ರ ಎಕ್ಸ್ಪೀರಿಯೆನ್ಸ್ ತಗಂದ್ರೆ ಚೆನ್ನಾಗಿರುತ್ತಂತ
ಹ್ಮ್ ಹೌದು ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತೆ
ಹ್ಮ
ಹ್ಮ್
ಕ್ವೆಶನ್ ಕೇಳ್ತೀನಿ ಆನ್ಸರ್ ಮಾಡತೀರಾ ಹ ಇದರ್ದು ಏನ ಕೇಳ್ತೇನಿ ಏನ ಕೇಳ್ತೇನಿ
ಹ್ಮ್ ಕೇಳಿ ಕೇಳಿ
ಕೇಳ ಸರಾಸರಿ ಕಂಡಿಡೋದ ಸರಾಸರಿ ಫಾರ್ಮುಲಾ ಯವರ ಸಿಗದ ಹೇಳಡ ಒಟ್ಟು ಸಂಖ್ಯೆಗಳ ಮೊತ್ತ ಡೇಳ ಬೈ ಒಟ್ಟು ಸಂಖ್ಯೆಗಳು
ಟೋಟಲ್
ಸರ ಸರಿಏ ಎವರೇಜ್
ಟೋಟಲ್ ನಂಬರು
ದಡ್ ಟೋಟಲ್ ಅಮೌಂಟ್ು
ಹಾ ದಡ್ರ್ಬಾಯ ಟೋಟಲ್ ಅಂಬರ್ ಹಾ ಹೌದು
ಹ್ಮ ಟೋಟಲ್ ಮಾಡದ ಹೆಂಗಂದ್ರೆ ಇದು ಎವರೆಸ್ಟ್ ತೆಗೆದ ಅಯ್ತೆ ಹಲೋ.
ಹಾ
ಟೋಟಲ್ ತೆಗ್ಯೋದ ಹೆಂಗ ಫಾರ್ಮುಲ ಅಂದ್ರೆ ಎವರಜ್ ಎವರಜ್ ಎಂಟು ಟೋಟಲ್ ನಂಬರ್ಸು ಹಲೋ
ಅವರೇಜ್ ಇನ್ಟು
ಟೋಟಲ್ ನಂಬರ್ಸ್.
ಹಾ ಹಾ
ಟೋಟಲ್ ಅಮೌಂಟ್ ಡಿವೈಡ್ಡ್ ಟೋಟಲ್ ನಂಬರ್ಸ್
ನಾನ್ ಶಾರ್ಟ್ ಕಟ್ನಾಗ ಏನೋ ಬರ್ಕಂತೀನಿ ಬುಕ್ಕಲ್ಲಿ ಅವಾಗದು ಇದ್ದೆ.
ಹೌದಾ
ಪ್ಯಾಂತಾಗೋರಸ್ ಥಿಯರಿಮ್ ಫಾರ್ಮುಲಾ ಗೊತ್ತತ್ತಾ.
ಇಲ್ಲ ನನ್ಗೆ ಇಷ್ಟ ಇಲ್ಲ ಕೆಮಿಸ್ಟ್ರಿ ಅಂದ್ರೆನೆ ನನ್ ಆಗ್ ಡೋಂಟ್ ಆಸ್ಕ್ ಕೆಮಿಸ್ಟ್ರಿ ಕೊಶನ್ಸ್. ಸಾರೀ ಮಾಥ್ಸ್ ಅದೇ ಮಕ್ಸ್ ಮಥಮೆಟಿಕ್ಸ್ ಐ ಡೋಂಟ್ ಲೈಕ್ ಮಕ್ಸ್ ಐ ಅವಾಯ್ಡ್.
ಹ್ಮ
ನಾನ ಎಷ್ಟ ಹತ್ತಿದ್ದೆ ಗೊತ್ತಾ ಪಿ ಯು ಸಿ ಎಕ್ಸಾಮ್ ಬರ್ದು ಬರಕಲ್ಕ . ನನಗೆ ಇನ್ನೂ ನೆನ್ಪಾದ ಹಳ್ಬೇಕಾರ್ದ್ರುನು ಫೀಲ್ ಆಗ್ತಿದೆ ಹೆಂಗೆ ಅಂದ್ರೆ ಟಿ ವಿ ಹಿಂಗೆ ಹಳ್ತಾರಲ್ಲ ಏನಾದ್ರು ಬೇಜಾರ ಆದಾಗ ಕಿಟಕಿಯಲ್ಲಿ ಕುಂತು ಅಳಕೊಂಡ್ ಹೋಗ್ತಾರಲ್ವಾ.
ಹ್ಮ ಹ್ಮ್ ಹ್ಮ್ ಹ
ಅದ್ರಲ್ಲಿ ಕಿಟಕಿಯಲ್ಲೇ ಕೂತಿರೋದ್ ಅದು ಹಿಂಗ್ ಕುಂತು ಹಿಂಗ್ ಅಳ್ಕೋಂತ ಬರ್ತಾ ಇದ್ದೀನಿ.
ಆ ತರ ಒಂದ್ ಫೀಲ್ ಆಗಿತ್ ಅವಾಗ.
ಹೌದಾ
ಫಿಲಮ್ ಸ್ಟೈಲ್ ಫಿಲಮ್ ಸ್ಟೈಲ್ ಫಿಲಮ್ ಸ್ಟೈಲ್
ಹ್ಮ್
ಚೆನ್ನಾಗೆ ಇದ್ದಿಲ್ಲ ಮ್ಯಾಕ್ಸ್ ನನಗೆ ನನ್ಗೆ ಯಾಕ ಇಷ್ಟ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಟೀಚರೇ ಚೆನ್ನಾಗಿದ್ದಿಲ್ಲ. ಹಲೋ
ಹ್ಮ ಹೌದಾ
ಹ್ಮ್ ಹೌದು
ಜನರಲ್ ನಾಲೆಡ್ಜ್ ಕ್ವಶನ್ಸ್ ಕೇಳ. ಜನರಲ್ ನಾಲೆಡ್ಜ್ ಕ್ವಶನ್ಸ್ ಕೇಳ
ಕೇಳ ಕೇಳೆ ನನ್ಗೆ ಏನು ಗೊತ್ತಿಲ್ಲ.
ಕರ್ನಾಟಕ ರಾಜ್ಯ ಉದಯವಾದ ದಿನಾಂಕ ಯಾವುದು
ಗೊತ್ತಿಲ್ಲ
ನವೆಂಬರ್
ನವಂಬರ್
ನವೆಂಬರ್ ಒಂದು
ತಪ್ಪು
ಎರಡು ನೀ ಮತ್ತೆ ಹೇಳಿದ್ನಲ್ವಾ ಆಗ್ಲೇ ವರ್ಷ ಗೊತ್ತಿಲ್ಲ
ನೈಂಟಿನ್ ಫಿಫ್ಟಿ ಸಿಕ್ಸ್
ಹಾ ಹೌದೌದು ಹಾ ಗೊತ್ತಾಯ್ತು
ಮತ್ತೆ ಇನ್ನೊಂದ್ ಕೇಳ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು
ರಾಜ್ಯ ನವಿಲು ರಾಷ್ಟ್ರ ಪಕ್ಷಿ ನಾವಿಲು ರಾಜ್ಯ ಪಕ್ಷಿನಾ ಆ ಇದು ಆಸ್ಟ್ರಿಚ್
ಕನ್ನಡದಲ್ಲಿ ಹೇಳಿ
ಹಾ
ಕನ್ನಡದಲ್ಲಿ ಹೇಳೆ
ಉಷ್ರ ಪಕ್ಷಿ
ಅಲ್ಲ
ಚಿಂಪಾಂಜಿ ಡಕ್
ಇಲ್ಲ ಬಿಡಿ ನೀಲಗಂಠ ಪಕ್ಷಿ ನೀಲಗಂಟೆ ನೀಲಗಂಠ ಪಕ್ಷಿ ಜೋಗ ಜಲಪಾತ ಯಾವ ನದಿಯ ಮೇಲಿದೆ
ಶಿವಮೊಗ್ಗ ಜಿಲ್ಲೆಯಲ್ಲಿದೆ
ಯಾವ ನದಿಯ ಮೇಲಿದೆ
ಮೇಲೆ
ತಪ್ಪು
ಮತ್ತೆ ಇದು ಶರಾವತಿ ನಾ ಹಾ
ಹಂಪಿ ಯಾವ ಜಿಲ್ಲೆಯಲ್ಲಿದೆ
ವಿಜಯನಗರ ಜಿಲ್ಲೆ
ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಹೇಳಿದ್ದೆ
ಪ
ತಪ್ಪು
ಬಾಬಸ್ ಗೊತ್ತಿಲ್ಲ
ಕೆ ಸಿ ರೆಡ್ಡಿ
ಹಾ ಹ್ಮ
ನೆನ್ಪಿಟ್ಕೊಳ್ಳ ಇದನ್ನ ಕೇಳ ಕೇಳ್ತಾರೆ ಮೈಸೂರ ಮೈಸೂರ ಅರಮನೆಯನ್ನು ಕಟ್ಟಿಸಿದವರು ಯಾರು
ಮೈಸೂರಾಜ್ ಗೌರ್ಮೆಂಟ್ ಅವರು
ತಪ್ಪು ಯಾರ್ ಕಟ್ಟಿಸಿದ್ರು
ಗೌರ್ಮೆಂಟ್ ಅವರು
ಕೃಷ್ಣರಾಜ್ ಒಡೆಯರು ಮಮ್ಮಡಿ ಕೃಷ್ಣರಾಜ್ ಒಡೆಯರು ಅವ್ರಗೊಂದು ಇದಿರಲ್ವಾ ಹಾ ಅವ್ರಿಗೊಂದು ಮನೆತನ ಯಾರ ಆಳಿದ್ರ ಅದನ್ನ ಮತ್ ಅವ್ರ ಕಟ್ಟಿಸ್ತರೇಥಾನೆ ಕರ್ನಾಟಕ ಅತೀ ಎತ್ತ ತ್ತರವಾದ ಶಿಖರ ಯಾವುದು
ಬಾ ಬಾಬು ಬುಡ್ನಗಿರಿ
ಮುಳ್ಳಯ್ಯನ ಗಿರಿ
ಬುಳ್ಳನಗಿರಿಿ ಅದನು ಐಟ್ ಇರೋದೆೇ ಬುಡನಗಿರಿನೇ
ಹ್ಮ ಹೌ ಬ ಆ ಕೂಡಲ ಸಂಗಮದಲ್ಲೇ ಯಾವ ನದಿಗಳು ಸಂಗಮವಾಗುತ್ತವೆ ಹಾ
ಕೃಷ್ಣ
ಹಾ
ಗಂಗಾ ಕೃಷ್ಣ ನರ್ಮದಾ ಹಲೋ
ಮಲ ಪ್ರಭಾವ ನದೆ ಎವಡ
ಒಂದೇನಾ
ಕೃಷ್ಣ ಮಲಪ್ರಭು
ಹಾ ಹಾ
ಶ್ರವಣ ಬೆಳಗೊಳದ ಗೋಮಟೇಶ್ವರನ ಎತ್ತರ ಎಷ್ಟು
ಸರಿ ಬಾಯ್ ಬಾಯ್
ಹ್ೆ
ನಾ ವಯತನ ಮೇಕಂಡ ಅದು ನೆನಪಲ್ಲಾ ಓ
ಹೌದಾ ಕ ಕೆ ಬಾಯ್ ಗುಡ್ ನೈಟ್
ಹ್ಮ ಬಾಯ್ ಬಾಯ್ ಗುಡ್ ನೈಟ್